ಹಲೋ ಹ ಜಯ ಶ್ರೀರಾಮ
್ಮ ಜೈ ಶ್ರೀರಾಮ್
ನ ಅಭಿಷೇಕ್ ಏನ್ ಮಾಡಕತ್ತೀನಿ
ಏನಿಲ್ಲ ಸುಮ್ಮನೆ ಆಸ್ೆಲ್ ಬನ್ನಿ ಇವಾಗ ಇವತ್ತು
ಬತವಂದಂದ ಹ
ಹ್ಮ್ ಜೇಸ್ ತಗೊಂಡ ಮಕ್ಕಾ ಮಿಟ್ನಿ ಆರಾಮ್ ಇಲ್ಲಿ ಕಿಡಕ್ ಬೀಲ್ ಮಕ್ಕನ್ನಿ ಇಲ್ಲಿ ಯಾರ್ಯಾರ ನೋಡಕತಾರ
ಅಲ್ಲ ಎಷ್ಟು ದಿನ ಕಡೆೋಗಿದ್ದ
ಇಷ್ಟ್ ದಿವ್ಸ ಕೆಲ್ಸ ಇದ್ದು ಊರ್ಗ ಹೋಯ್ದೆ
ನತ ಬಾ
ಹಾ
ಮುಗತಾ ಇರ್ಲ್ಲ
ಮುಗತಪ್ಪ
ಹ್ಮ ಕಾಲ ತುಗಿ
ಕಾಲಜ ಕಯ್ದೆ ನೀನ್ ಇದ ಎಲ್ಲ ಮೇನ್ವಾಗಿದ್ದೇ ಎಲ್ಲ ಕ
ಹಾತ್ತ ಪಳಕ ನವ ಹ ಹಗ
ಹ್ಮ ಯಾಕ ಜಿಮಗ್ ಉಂಟಂತಲ್ಲ
ಹ ಜ ಹೆೇವಿ ವೈಟ್ ಮಾಡೆ
ಹ್ಮ ಯಾಕ ಮಾಡ್ಬೇಕ
ನಲ ಅದಕ್ಕೆ ಮಾಥ ನೀ ಬರ ಮತ್ತ ನಿ ಬೋಗದುಲ
ಆಾ
ಹ್ಮ ರೂಪಾಯಿ ಕಲೋ
ಶನಿಪ ಎಡುಕಾ ಮಾತ್ರಡ
ಹ್ಮ್ ಜಮೆ ಬಬ ಗಲ್ಲ ನೀನ್ನ
ಹಾ ನೋಡಮ ಏನಾದಪ್ಪ ಜಿಮದಾಗ
ಅಷ್ಟು ಬಗಿದ್ದೆ
ಹಾ
ಎಸ್ಟ್ ಗೆದ್ದಿದ್ದಿ
ಎಪ್ಪತ್ತೈದು
ಪತ್ತದ ಅಂದ್ರ ಯವಾಗ ಹೇಗೊ ಇವಾಗ ಈ ವಯಸ್ನ್ಯಗ.
ಎ ಷ್ಟ ತಗಿರ್ಬೇಕಕ್ ಮತ್ತ ಯಾವಾಗ ಇರ್ತದೆ ಇನ್ನ ಏನ್ ಐವತ್ತು ಆದದ್ಮಕ್ ತರ್ತಾರ
ಅವ ಅಂದರತ್ಕಜ ರ್ಬೇಕಕ್ಪಾನಿ.
ಇಲ್ಲಿಗ್ ಬಂದ್ರ ತೆಳ್ಳಗ ಆಗಲ್ಲಂತ ನನ್ಗ್ ಗೊತ್ತದ.
ಗಿರಶ್ ನೋಡ್ ಹೆಂಗದನ ಪೈಲ್ವಾನ್ ತರ.
ಮಾವನನಪ್ಪ ನಡೀತಾ ಅಲ್ಲಿ ಇಲ್ ತೆಳ್ಳಗ್ ಆಗ್ಬೇಕಂದ್ರ ರನ್ನಿಂಗ್ ಹೋಗ್ಬೇಕಂತ ಜಿಮ್ ಆದ್ರ ಅಷ್ಟೇ ಏನ್ ಕೆಲ್ಸ ಆಗಲ್ಲ
ಎಷ್ಟೇ ಹೆಂಗದ ನೋಡಿ ಫೈಲ್ ಫೈಲ್ ಇದ್ದಂಗ ಇಬ್ಬರು ಮೂವರದ್ರ ಹೊಡದಾಕ್ ನವಾ ಅಂಗದನ.
ನಡತದೆನಗೆ ಏನಂತಾರೆ ಹ್ಮ್
ಹಂಗಿರ್ಬೇಕಿದ್ರ
ಹ್ಮ್
ನ್ಸರ ನಿಂತರ ಇದ್ರ ಆಗಲ್ಲ ಕೆಲ್ಸ
ಇಲ್ಲ ನಿನ್ ತರ ಇದ್ರೆ ಏನ್ ನಡೀತದ
ಮತ್ತೇನೆ ಎ್ದನಪ್ಪ
ಎಕ್ಸಾಮಾ
ಹ್ಮ್ ಹಲೋ
ಏ ನ ಇನ ಒಂದು ತಿಂಗಳು ಬಿುಟ್ಟವಾ
ತಿಂಗಲ್ ಬಿಟ್ ಆದದಾವನಾ
ಹ್ಮ್ ನಿಂದ್ಯವಾಗವ
ಓದಿದಿಲ
ಎ ಓದಬೇಕ್ ಇನ್ನ ಆದಲ ಇನ್ನ ಟೈಮ್ ಆದ
ಇನ್ನ್ಯಾವಾಗ ಓದೋದು
ಇನಾಯತ್ ಇನ್ನ ಸ್ವಲ್ಪ್ ದಿನ ಇನ್ನೊಂದು ಹದ್ನೈದು ದಿವ್ಸ ಆನ ಚಾಲೂ ಮಾಡ್ಬೇಕ್
ಟಾಪರ್ ಯಾರದರ
ಎನ
ಟಾಪರ್ಯಾರದಾರ ಕಾಲೇಜ್ ದಗ
ನಮ ಕಾಲೇಜಾಗ ಬಾಲಕೃಷ್ಣ ಅಂತ ಒಬ್ಬವಾನ
ಅವನ್ ಓದಲ್ಲ ಅಂತ ಅಲ್ಲ ಸುಮ್ಮ್ನೆ ಅತೀರಿ ಎಲ್ಲ ಅವನು ಯಾರ ರಾಮೇನ ಯಾರ ಅದಾರಂತ ರಾಮ ಯಸು
ಅವ ರಾಮೇ ನಿಂದೇನದ ಇವನ್ ಇವ್ನ್ ಹಿಂದೆ ಅವ್ರ ರಾಮೇ ಅವರೆಲ್ಲಾ ನಿಮ್ ಗೊತ್ತಿಲ್ಲಾನ ಇನ್ನ
ಅವರು ದೊಡ್ಡ ಮನುಷ್ಯರಂತ
ಅಲ್ಲ ಅವ ರಾಮೆ ಅವರು ಎಲ್ಲ ಬಾಲಕೃಷ್ಣನ ಹಿಂದೆ
ಹ್ಮ ಅವ್ರಂದ ಇವನಂತ
ಇಲ್ಲ ನಿನ್ ಯಾರ ತಪ್ಪ ಹೇಳಾರ
ಹ ಅಭಿಷೇಕ್ನದನಂತ
ಹಾ ಅವನು ಎದಕ್ ಬರಲ ನಮ್ ಕಾಲೇಜ್ ಹ್ಮ್ ನಮ್ ಕಾಲೇಜ್ ನಮಗ್ ಗೊತ್ತಿರ್ತದ.
ಮತ್ತ ಅಭಿನಂದನ್ ಅತ್ತ ಅಂತ ವೀರೇಶ ವೀರೇಶ್ ಆದ್ರೆ ನೈನ್ಟಿ ನೈನ್ ಬರ್ತಂತ ಲ್ಲ ಹಂದೆ
ವೀರೇಶನ್ ನೈನ್ಟಿ ನೈನ್ ಬರ್ತಾ
ಬನ್ ಬರ್ತಂತ ಕತಾರೆ ಇಾಗ
ಅದೇ ಯಾರ ಹೇಳಾರ ನನಗೆ ನೈನ್ಟಿ ನೈನ್ ನೈನ್ ನೈನ್ ಬರ್ತಾ
ನೈನ್ ಪಂ ನೈನ್ ನೈನ್
ಹಾ ಮತ್ತ
ಅದೇ ಅಭಿಷೇಕ್ ಹಾಕತಿದ್ದ ನಾ ಶಾಕ್ ಹಪ
ಹ್ಮ ಅವನಿನ ಕೆಲ್ಸ ಇಲ್ಲ ಅವನಿನ ಕೆಲ್ಸ ಇಲ್ಲ
ಅರ್ಷಕ ಕಳ್ಸಿಲ್ಲ ಈ ರಷಿ ಕಳ್ಸಿಲ್ಲಾರ
ಹಾ ಇಬ್ರ ಕೆಲ್ಸ ಎಲ್ಲ ಏನ್ ಮಾಡ್ತಾರಲ್
ನಮ್ಗ ಯಾವಾಗ ಅದಾವ ಎಗದಮ್ ನಮ್ಗ್ ಗೊತ್ತಿಲ್ಲ
ಹೌದ
ಹ್ಮ್
ಹ ಆ ಪಾರಾದು ಒಂದು ನ್ ಕಾಲೇಜ್ ಇಷ್ಟಿ ಕಡಗಾದಾ ಪಾರ ಅದಕ್ಕೆ ಸಿಯಾರ ಮಾಡ್ರ ಸೈಕ್ ಚ ನಗೆ ಇವತ್ತು ಕುಡುದನ ಅಂತ ಹೇಳೀನಿ
ಹಾ
ಜೆಗಲಾಕ್ ಬಿದನ್
ಯಾವಾಗ ಇವತ್ತ
ಹಾ
ಮ ಥಂಡಿಗೆ ಯಾಕ ಹೋಗಬೇಕಕ್ ನೀನು
ಹದ ಲೇ ನ ಸುಯವ ನ ಮಾಡತ
ಹ ನ ಮೊದಲೇ ಸೈಕ ತಾನ
ಅದೇ ಆನನ್ ಸುಮ
ಎ ಎಲ್ಲಾರ ಹಂಗಗೆ ಹಗುದಾರ ನನ್ಗ್ ಫೋನ್ ಹಚ್ಚಿದ್ರಲ್ಲ
ಏನಂತ
ಕಾಲೇಜ್ ದಾಗ ಎದಾರ ಗೊತ್ ನನ್ಗ ಕ ಫೋನ್ ಹಚ್ಚಿದ್ರ ಅವಾಗೋಗಸ್ತಾರಲಾ ಅವನ್ ಬಗ್ಗೆ ಎಲ್ಲಾರ ಬಗ್ ಹೇಳ್ತಾರ
ಹೌದ ಏನಂತ ಹೇಳಿದ್ರ ಅವಮಗೆ
ತವಾನ ಅವನ್ನ ಹುಡುಗರ್ನ ಒಡಕ್ ಕೊಡಕ್ ಹತಾರ ಶಿಯಾರ ಶಿಯಾರಾಗೇನ್ ಅದಕ್ಕೆ ಹೆಂಗ್ ಮಾಡಕತಾನ
ಹೌದಪ್ಪಾ ನನ್ ಏನ ಜಜ ಅದು ಮಾಡಿದ್ಂದ್ರೆ ಹೇಳಿ ಸೂಡ ಹೋಗ್ತಾಳ
ನೀ ಆಗ್ಬೇಕಲ ಸಯರ್
ಅದು ಎದಕ್ಕಪ್ಪ ಅವನಂಗನ ಅಡಿಸಿ ಅಡಿ ಸತಲ್ಲ ಸಮ ಸ್ರ ರಲ್ಸ ಪೊಂದ್ರ ಅಂತರ ನೋಟ ಬಡ್ ರಲ್ಸ
ಹ್ಮ ನನಗಾದ್ರೆ ನಡೀತದಂ
ಹ್ಮ್ ಅಂಗಗೆರೋ ಸೈಕ್ ಸೈಕ್
ನರ್ಬೇಕಕ್ಕ
ಹ್ಮ್ ನನ್ನೆಡುತತಾನಗೆ ಆರಾಮಾ
ಏನ ಪ್ರಾಕ್ಟಿಕಲ್ ಆಗ್ತಂತ
ಆ
ಹಾಸ್ಪಿಟಲ್ ಡ್ಯೂಟಿಗೆ ಆಗ್ತರಂತಲ್ಲ
ಅದೇ ಆಕ್ತಾರಾ ಇನ್ನು ಮುಂದಲ್ ತಿಂಗಳದಾಗ್ಲಿಂದ ಆಾಕ್ತಾರ ನ ಹೋಗ್ಬ
ಮುಂದಿನ ತಿಂಗಳ
ಹ್ಮ ಆವ ಆದ್ಲೆ ಒಬ್ಬ ಕಲ್ಕಂದೆ ಬಂದ್ಬಿಟ್ಟನ್ ಬಾಲಕೃಷ್ಣ ಅಂತ
ಯಾರು ಬಾಲಕೃಷ್ಣ
ಹ್ಮ ಅವನಿಗೆ ಎಲ್ಲಾ ಬರ್ತಾನ ಡಾಕ್ಟರ್ಗ ಏನ್ ಬರುತ್ತೆ ಅದು
ಬರಲ್ಲ
ಅವ್ನ್ ಪೋನ್ದಾಗ ಬಾಡ್ಲೆ ಅವ್ನು ಡಾಕ್ಟರ್ ಬಾಲಕೃಷ್ಣ ಅಂತ ಆಪ್ ಆಪ್ನಾಗ ಇವಂದೊಂದು ಅದೇ
ಯಾರ್ದ
ಬಾಲಕೃಷ್ಣನಿಂದು ಅದ ಆಪ್ದಾಗ ಹೆಸರು ಡಾಕ್ಟರ್ ಬಾಲಕೃಷ್ಣ ಅಂತ
ಡಾಕ್ಟರ್ ಅಂದೆಂಗೋ
ಅಲ್ಲಿ ಯಾದಪ್ಪ ನಮಗೇನ್ ಗೊತ್ತ ಅಲ್ಲಿ ಇತ್ತು ಅವತ್ತು ತೋಸ್ತಾ ನೋಡಿದೆ
ಮಾಡಿರ್ತಾನ ಅವನು ಎಡಿಟ್ ಮಾಡಿರ್ತಾನ
ಹಂಗ್ತಿಯ ಏನಪ್ಪ ನಾನ್ ಸುಮ್ ತೋರ್ಸಿದ್ ನಂಬರ್
ಹ್ಮ್
ನಮ್ಗೆಲ್ಲ ಏನ್ ಗೊತ್ತು
ಇನ್ನ ಕಲಿಯದ್
ಆ
ನೀ ಯಾವಾಗ ಕಲಿಯೋದು
ಏ ನಾವ್ ಇನ್ನ ಒಂದು ತಿಂಗ್ಳು ಕಲಿತುಬಿಡಬೇಕ್ರಿ ಅವ್ನ ಅವ್ನ್ ಬಿಲೆ ಹೋಗಿ ಅವಾಗವಾಗ ಹೇಳ್ತೇನ ಅದೇ ಅವಾಗ ಡೌಟ್ನಿ ಯಾವಾಗ ಹಾಸ್ಪೆಲ್ಗ ಇರ್ತವ ಇಲ್ಲ ಅದಂತ ಡೌಟ್ ಕೇಳಳ್ಕ ಅಂತ ಇರ್ಬೇಕು
ಎಲ್ಲಿಯೇಲ್ಲಿ ಅಕ್ತಾರೆ ಡ್ಯೂಟಿ
ನಿಮ್ದು ಶಾಪುರ ಯದಗಿರೀ ಹಾಕ್ತಾರಾ ಒಂದು ದೇವದುರ್ಗ ಹಾಕ್ತಾರ ಶಿರ್ವಾಳ ಅಂತ ತೆಗಿದ್ರಂತ ಇಲ್ಲಿ ಹಾಕಿಸ್ಕಾಬೇಕಪ್ಪ ಆಕಡೆ ಎಲ್ಲ ಹೋಗಲ್ಲ
ಶಿರ್ವಾಳ ತೆಗಿದರಂತ
ಹಾ ಶಿರ್ವಾಳದಾಗ ಹುಡುಗರು ಸರಿ ಇಲ್ ಅಂತ ಹೊಡೆದು ಅದು ಮಾಡ್ತವ್ರಂತ ಹೋದರ್ಗ ಅದಕ್ಕೆ ಸರ್ ಗೆ ಹೇಳಿ ಅಕಡೆ ತೆಗದಾರ ಅಂತ
ಯಾರ್ ಪ್ರಿನ್ಸಿಪಲ್ ಹೇಳಿದ್ನ
ಹಾ
ಇಲ್ಲಿ ಹಾಕಬೇಕ್ ಮತ್ತ್ ಶೀರ್ವಾಳದಾಗ ಏನಪ್ಪ ಹ್ಮ ನಡೀತದ ರೈಚೂರು ಹಾಕಿರವು
ಹುಡುಗ್ರು ಇದ್ರೆ ರಾಯಚೂರಿಗೆ ಹಾಕಿದ್ರೆ ಚಲೋ ಇನ್ನ
ಹ್ಮ್
ಅಂದ್ರ ರೈಚೂರ್ ಆಗ ಏನು ಬರ್ಲ್ಲ ಪೆಟ್ಸ್ ಬರ್ತಾವ ಬೆಕ್ಕು ಬರ್ತವ
ಹಾ ದನ್ ದನ ಅವು ಬರ್ಬೇಕು
ಹ್ಮ ದನವ ಬರ್ಬೇಕು
ಪೇಟ್ಟೆ ಬಂದ್ರ ಅವೇ ನೋಡಂಗ ಆಗ್ತದಲ್ಲೇ ಬರಿ
ಹ್ಮ್ ಪಾಲಿಕ್ಲಿನಿಕ್ ಬಿಟ್ಟ ವಿಲೇಜ್ ಇರ್ತಾವಲ್ಲ ಹಳ್ಳಿಗಳು ಅಲ್ ಹಾಕಬೇಕು
ಹಳ್ಳಿದಾಗ ಹಾಕ್ಬೇಕು ಆದ್ರೆ ನಮ್ಮೂರ್ ಕಡೆಗೆ ಹಾಕಬರ್ದು
ಯದಕ್ಕ
ನಾವ್ ಮತ್ತೆ ಸುತ್ತ ತಿರುಗಾಡಕ್ ಯಾವಾಗನ ನೋಡಕ್ ಹೋದಾಗ ಮತ್ತೆ ತೊಂದ್ರೆ ಆತ್ ನಮ್ಗ್ ಇವಾಗ ಬರ್ಲಾಅಂತ ಎಲ್ಲರಿ ಗೊತ್ತಾಯ್ತ ಅಂದ್ರೆ
ಬರಲ್ಲಂತ
ಹಾ ಇವಾಗ ಮೊದ್ಲೆೇ ಗೊತ್ತಾಯ್ತ ಅಂದ್ರ ಇವ್ನಿ
ನಿಮಗ ನಿಮಗ ನಿಮಗೇನ ಆದಗ್ರೆ ಸಮೀಪ ಆತಲ್ಲ
ಸನಿ ಪಾತ ಯಾದಗರೇ ನಡತನಂ
ಬೇರೆ ಹುಡುಗರು ಇರ್ತಾರಲ್ಲ ರಾಯಚೂರ್ ಹುಡ್ಗರು ಕೊಪ್ಪಳ ಹುಡ್ಗರುಂಗ
ಹ್ಮ್ ಅವ್ರಗ್ ನಡೀತ
ಅವ್ರಿಗೆ ಆ ಕಡೆ ಹಾಕಿದ್ರ ಅವ್ರಿಗೆ ಅವ್ರ ಊರ್ ಕಡೆ ಹಾಕ ಿದ ಚಲೋ ಇತ್ತ
ಹ್ಮ ಅವ್ರಿಗೆ ಅವ್ರವ ಕಡೆಗೆ ಚೊಲ ನಮಗೆ ನಮ್ಮ ಚಲ
ಕೊಪ್ಳದವ್ರ ಅದಾರಲ್ಲ ನಿಮ್ ಕಾಲೇಜ್ದಾಗ
ಆರಲ್ಲೇ ಕೊಪ್ಪಳದಾರಾರ ರೈ ರ ಅವ್ರ ಅಸ್ಕನ್ಾರ ಅವ್ರ ಕಾಳಗೆಾರ ಎಲ್ಲಾರ ಯಾರು
ಅದನ್ ಅದನ್ನ
ಹ್ಮ್ ಕಪ್ಪಳದ ವಣ ರೈಚರ ವಣ ರೈಚೂರ್ ಜಗ್ಗಿಷನಾರ ಬರೀ ಟ್ಯಾಲಾಗ ಮಾತಾಡದಾರ
ಎಲ್ಲಗ ಮಾತಾಡ್ತಾರ
ಗ್ರರುಪ್ ದಾಗ ಭ ಬಿ ಬರಿ ಯತೆ ಎಲ್ಲಗೆ ಮಾತಾಡ್ತಾರೆ ತುಂಡಿ ಅರ್ಧ ಆತಲ್ಲ ನಮರ್ತಾರೆ
ಹ ಹ ಆ ಕ ಆತ ಹ
ಹ್ಮ್ ಸರಿ